ದೊ ಮಚಿ ಮಚೀ ಹಲೋ ಮಚ್ಚಿ ನೀ ನಿಮ್ದೇ
ಹ್ಮ್ ಎಲ್ಲಾ ಆರಾಮಲ್ಲಾ
ಹ್ಮ ಆರಾಮ ನೀ ಆರಾಮ
ಆರಾಮ ಎನ್ ಪಾ
ಆ ಮುಂದ್ಗಡೆ ಸಾಲ
ಹಾ
ನಿಂಗರೇ ಸಾವೆ ಇಲ್ಲಾ
ಯಾಕಾ
ಹ್ಮ್ ಮತ್ತೆಲ್ಲ ಹಾ
ಹ್ಮ್ ಹ್ಮ್ ಎಲ್ಲಿದ
ಹ್ಮ ಊರಾಗಿದ್ದ
ಹ್ಮ್ ಏನ್ ಮಾಡಕತೀ
ಇಲ್ಲಿ ಆರಾಮಗರ್ತ ನಮ್ ಕಾಲೇಜ್
ಹ್ಮ್ ಹ್ಮ್
ಇ್ರರು ಮನ ಇಲ್ಲಿ ಆ ಆಳಂದಾಗ ಅದ ಬಿ ಸಿ ಎ ಮಾಡಿದನ
ಹ್ಮ್ ಹ್ಮ್
ಇದು ಬಿ ಆರ್ ಪಾಟೀಲ್ ಕಾಲೇಜ್ ಅಂತಾ
ಹ್ಮ್ ಹ್ಮ್ ಮತ್ತೆಲ್ಲ ನಡವ ಷ್ಟಡಿಗಿಡಿ
ಏನಿಲ್ಲ ಗಿಟಗಿರಿ ಅಂದ್ರೆ ಶರ್ಟಿ ನಂಗೆ ಇರಂಗಿಲ್ ಮೋನೆ ಮೋನೆ
ಹ್ಮ್ ಹ್ಮ್
ಹ್ಮ
ಕಾಲೇಜದ ಎಲ್ಲಿಟ
ಏ ಕಾಲೇಜ್ ಮಾಡಿಲ್ಲ ಪ ಬುಟ್ಟೆನಿ ಹ್ಮ್ ಎಲ್ಲಿ ಸೆಕೆಂಡ್ ಪಿಯುಸಿ ರಿಸಲ್ಟ್ ಅಷ್ಟೊಂದ ಆಗಿಲ್ಲ ಆರ್ಟ್ಸ್ ಮಾಡಿದ್ದೆ ಹ್ಮ್ ಅದ್ಕ್ ಸುಮ್ಮಿಇಲ್ಲೆ ಊರಾಗ ಅ ಹೊಲ ಮನೀದ ನೋಡ್ಕೊತ ಹೋಗುದ
ಅೇ ದೇಹ ಮಾಡ್ಬೇಕಲ್ಲ ಎಲ್ರ
ಎಲ್ಲಿ ಸುಮ್ನೆ ಬಿಟ್ಟು ಇಲ್ಲೇ ಊರಾಗ ಹೊಲ ಮನ್ಯಾಗ ನೋಡ್ಕೋತ
ಹ್ಮ್ ಏನ್ ಬದ್ರಿ ಬೆದ
ಒಲ್ದಾಗ ಏನ ಈ ಬಿತ್ಬ್ರಿ ಈಗ ಈ ಮಣಿ ಚಲೋದ ಒಂದ ಒಂದು ಇಪ್ಪತ್ ಎಕರೆ ಹತ್ತಿ ಹಾಕ್ಬೇಕಕ್ಂತ ಮಾಡೀವಿ
ಹ್ಮ್
ಒಂದ ಆ ಒಂದ್ ಇನ್ನೊಂದ್ ಇಪ್ಪತ್ ಎಕರೆ ತೊಗ್ರಿ ಒಂದ್ ಐದ್ ಎಕರೆ ಇದ್ ಹಾಕ್ಬೇಕಂತ ಮಾಡೀ ಮೆಣ್ಸಿನ್ಕಾಯಿ ಇನ್ನೊಂದ ನಾಕಿಕರೆ ಜ್ವಾಳ ಮತ್ತ ಸಜ್ಜಿ
ಹ್ಮ್
ಹ್ಮ್ ಮತ್ತ ಕಬ್ಬ ಆಗ್ಬೇಕಂತ ಮಾಡಿ ಒಂದ ಹತ್ತ ಎಕ್ರ ಹ್ಮ್ ಒಂದ್ ಎಪ್ಪತ್ತ ಎಕರೆ ಆದ್ರೆ ಹ್ಮ್
ಬದರಪ್ಪ ಹೊಲ ಅದ ನಿಂದು
ಹ್ಮ್ ಅದಕ ಸುಮ್ನೆ ಎಲ್ಲಾ ಸಾಲಿಗಿಲಿ ಬಿಟ್ಟ ಇದೆ ಮಾಡಬೇಕ ಅಂತ ಮಾಡಿವಿ
ಹ
ಹ್ಮ್ ನೀವೇನ್ ನಡೆಸಿರಿ
ಹೊಲ ಇಲ್ಲಾ ಏನ ಇಲ್ಲಾ ಒಂದೆರಡ ಎಕರೆ ಹೊಲ ಅದ
ಹ್ಮ್ ಹಾ
ಎಲ್ಲಿ ರಿ ಸ್ವಲ್ಪ ಕಟ್ ಕಟ್ ಕೇಳವತ್ತ
ಸ್ವಲ್ಪ ನೆಟ್ವರ್ಕ್ ಇದಲ್ಲಿ ಹೋಗ್ತಾ ಇರಿ
ಹಾರಿ
ಈಗ ಕೇಳವಾತ ತುಗೋರಿ ಹ್ಮ್ ಮಳಿ ಇಲ್ಲ ಏನಿಲ್ಲ ತೊಗರಿ ಬಿತ್ಬೇಕಂತ ಮಾಡಿದ
ಹಾ ರೀ
ಈಗ ಪಹಲ ಒಂದು ಎರಡುಕ್ಕರ ಶಾವಂತಿಗೇ ಇತ್ತು
ಹ್ಮ್
ಅದು ನೀರ ಇಲ್ಲ ಅಂತ ಅದು ಬೆಳಿ ಹಾಳಾಗೋಯ್ತು
ಹೂ ಹೂ
ರೈತ ಎಂತ ಪೂರಾ ಬಾಯಾಗ ಮಣ್ಣ ಮಾಡಿರಪ ಈ ವರ್ಷ
ಈ ವರ್ಷ ಮಳೆ ಬರ್ಲದ ಏನ್ ಬರ್ಲದ ಐರನ್ ಬಿದ್ದದೀ ನಮಗನು
ಹತ್ತ
ಹತ್ತ ಎಕರೆ ಕಬ್ಬ ಹಾಕ್ಯಿವ್ರೀ ಆ ಕಬ್ಬಿ ನೀರ್ ಬಿಡಬೇಕ ಅಂದ್ರ ಇದಾವಲ್ಲದ್ರೀ ಮಳಿ ಬರ್ಲದ ನೀರ್ ಬಿಟ್ಟು ಬಿಟ್ಟು ಬೇಸರ ಹೊಂಟದರಿ
ಇನ್ನ ಬಾಳ ಹೈರಾಣ ಆದರಿ ಈಗ
ಬಾಳ ಹೈರಾಣ ಆದರಿ ಮಳಿ ಬರ್ಲೈತೆ ಏನ್ ಬರ್ಲತೆ ಅಂತ ಬಿಸಿಲು ಒಂದು ಬಾಳ ಅದ
ಹೊಲಕ್ಕ ಹೋಗಿ ಉಡ್ಸಲದ ಅಂತ ಪರಿ ಬಿಸಲ ಆದ ರಿ
ಹ್ಮ್ ಹ್ಮ
ಹತ್ತಿ ಬಿತ್ಬೇಕಕಂತ ಎಲ್ಲಾ ಬೋದಗಿದ್ ಹಾಕಿಟ್ಟು ಹೊಲ್ದಾಗ ಮಳೆ ಬರ್ರೆ ಅದರಿ ಸುಮ್ಮ ಬಿಟ್ಟಿವಿ
ಇದು ಮಾಡ್ಕೊ ಬಿಡ್ರಿ ಈ ವರ್ಷ ಮಳಿ ಕಮ್ಮದ ಅಂತ ಹೇಳಾತಾರ
ಅದಕ್ಕೆ ಏನ್ ಮಾಡಕ್ರೀ ಅದೇ ಗೊತ್ತಿಲ್ಲದ ನೀರ ಒಂದ ಅವು ತಿಂಗಳಿಗ ಒಂದ್ಸಲ ಯಾಡ ಸಲ ಅಟ ನೀರ ಬಿಡಲಾಕತ್ತೇವ ರಿ ಕಿನಾಲಕ
ಹ
ಅದು ನೀರ ಬಿಟ್ಟಾಗ ಲೈಟ್ ಬರಬರಿ ಇಲ್ಲ ಕಬ್ಬಿಗ ನೀರ ಬಿಡ್ಬೇಕಕ್ಂದ್ರ
ಹ್ಮ
ಬಾಳ ಹೈರಾಣ ನಾಡದಾದ ಎಲ್ಲಾ
ಹಾ ರೀ
ಪುರಾ ಮಣ್ಣಿನ ಮೇಲೆ ನಮ್ಮ ಕೂತವಿ ಮಣ ಭೂಮಿ ತಾಯಿ ಎಲ್ಲ ಮೋಸ ಮಾಡತಾಳ ಮಾಲ ಕಡ ನೋಡೋಣ ಮೋಸ ಮಾಡತನ ಎಲ್ಲಾ ಬಾ ಹೈರಾಣ ನಡದಾರಪ್ಪ
ಹೈರಾಣ ನಡದರ ಏನ ಮಾಡಬೇಕ ಹೇಳ
ಈ ಕಬ್ಬಿಗೆ ಕಬ್ಬ ಒಣುದ ಇನ್ನ ನಡಬರಕ
ಇನ್ನ ನಡದ್ರಿ ಇನ್ನೊಂದ ಒಂದುವರಿ ತಿಂಗಳ ಹೋಗ್ತದ್ರಿ
ನೀರಿಂದ ಹೆಂಗ ಮಾಡ್ತರಿ ಅದಕ ನೀರದ ಹೆಂಗ್ ಮಾಡತರಿ ಮಳಿ ಇಲ್ಲ ಏನ ಇ..
ಮದೇ ಕ್ಯಾನಲ್ ನೀರ್ ಬಿಡ್ಲ ಹೊತವ ರೀ
ಹ್ಮ ಒಮ್ಮೆ ಬಿಡ್ಬೇಕಲ್ರರಿ ತಿಂಗಳಿಗ ಒಮ್ಮ್ ಬಿಡ್ತರಿ ಅಂದ್ರ ಕಾಬ ಒಣಗಲ್ ರ ಮತಾ
ಸಲ ಬಿಡ್ವಕ
ಹ್ಮ್ ಅದ ಒತರ ಅದು ಕಬ್ಬ
ಹ್ಮ್ ಕಿನ್ನ ನಮ್ಮ್ ಮೂರ್ ಬರ್ ಸ್ವಲ್ಪ ಹೊಳಿ ಒಂದ್ ಎರಡ್ ಮೂರ್ ಕಿಲೋಮೀಟರ್ ಆತದ್ರೀ
ಹ್ಮ್
ಕ್ಯಾನಲ್ ಅದೆಲ್ಲ ಹೊಲ್ದ ಬಲ್ೇ ಬಾಜುನ ಇತ್ರಿ ಏನ್ ಮಾಡ ಕ್ಯಾನಲ್ ತಿಂಗಗಳಳಗ್ ಒಂದ್ಸಲ ನೀರ್ ಬಿಡ್ಲಾಗತ್ತನ್ರಿ. ಹ
ಹ್ಮ್ ನೇಏನ್ ಮಾಡೋದಲ್ರಿಕ್ಕ ಹ್ಮ್ ಏನ್ ಮಾಡೋದಲ್ರರಿ ಕ್ಯಾನಲ್ ನೀರ್ ಬಿಟ್ಟ ಕಳಗ ಬಾಣಿ ತುಂಬ್ ಬಿಡ್ರ ಎರಡ್ ಬಾಣಿ ಬಿರ್ತಾವಲ್ಲ ಬಾಣಿ ತುಂಬ್ ಬಿಡ.
ನಾವ್ರ ಬಾವಿ ಹಾಕಿಲ್ರಿ ಅದೇ ಹೊಳಿ ಇರ್ತ ಲ್ರರಿ ಒಳಿದತ್ೋತವ್ರರಿ ಮೂರ್ ನಾಕಕ್ ಕಿಲೋಮೀಟರ್ ಆಗ್ತ ಅಲ್ಲದೆೇ ಪೈಂಪ್ ಲೈನ್ ಹಾಕಿವವ್ರಿ.
ಹ್ಮ್ ಯಾವ ಹಳಿ ಬರ್ತಾರೆ ಒ ಕಡೆ ಯಾ ಹಳಿ ಬರ್ತಾರೆ
ಭೀಮಾ ಬರ್ತದೆ ಭೀಮಾ ನದಿ ನದಿ ನಿ ಬರ್ತವ್ರಿ ಸ್ವಲ್ಪ ಹ್ಮ್
ನೀಾರ ಬರ್ತಲ್ರರಿ ದಬಾಾಸೆ
ಹ ಸಣ್ಣ ಬರ್ತವ್ರಿ ದೂರ ಆತಲ್ರಿ
ಭಯಂತ ಬರಬೇಕ ಂದ್ರ ಸಣ ಬರ್ತಾ ಬಿಡ್ರಿ ಅದನ್ನು ಕರೆಕ್ಟ್ಗ ಹ್ಮ
ರಾತ್ರಿ ಬೆಳ ತಕ ನೀರ್ ಉಡ್ಬಕ್್ರೀ ನಿದ್ದೆಲ್ಲ ಏನಲ್ರರಿ ಬಿಸ್ ಮಲೊಂದ ಬಾಳ ಅದ
ಹ್ಮ್
ಏನ್ ಮಾಡ್ಬೇಕ್ರೀ ಎಷ್ಟು ಮಟ್ಟೆ ಮಾಡ್ಬೇಕ್ರೀ ಹೆಂಗ ಒಟ್ಟಿ ಪಾಡಿಗೆಏನ ಮಾಡ್ಬೇಕಲ್ರರಿ
ಹ್ಮತ್ತ ಅತ ಹ ಅದ ಕರೆಕ್ಟ್ಗ ಬಿಡ್ರಿ ಅದರ ನೀರ ಈಗ ನಂಬಂಬಳ ಬಾಳ ಹೆಚ್ಚುವರಿ ಈಗ
ಹಾ ರ
ನಾಳೆ ಗಿಡ ಒಂದು್ ವಾರ ಸಾವಿರರ
ಹ್ಮ್ ರೀ
ನಾವು ಇದಾವ್ರೀ ಒಂದ ತೋಡಿ ಒಂದು ಎರಡ್ನೂರ್ ಎರಡ್ನೂರ್ ಮುನ್ನೂರು ಗಿಡ ಎಾವ್ರೀ ಹ್ಮ ನೀರ್ ಸಾಾಳ್ತನ ಜಗಾವ್ರಿ ಈಗ ಏನ್ ಮಾಡ್ಬೇಕಂತ ಗೊತ್ತಾಗಲ್ಲ ಆಗ್ಬಿಟ್ಟಕ್ಕ ನಮ ಸಣ್ಣಪ್ಪ ಸಣಪ್ಪ ಅವರು ಬೋರ್ ಹೊಡ್ಸಮ್ಮಂತ ಅಂದ್ರಪ್ಪ
ಹ
ಅವ್ರ ಬೇಡ ಅದಕ್ ರೊಕ್ಕ ಕೊಡೋದಿಂದ ಮತ್ತ ಬ ನೀರ್ತರನಿ ಅವ್ರಿಗೆ ರೊಕ್ಕ ಕಡ ಮತ್ತ ಸರಿ ನಮ್ಮ ನಮ್ಮ ಪಪ್ಪಾ ಅಂಗೂರು
ಹಾ
ಇ ನೀನು ನೀನು ಕಂ ಮಾಡಿವವ್ರಿ ಅಲ್ಲೇ ಕತ್ಲಿ ಮಾಡ್ಕೇನು ಅಲ್ಲ ಒಂದ್ ಬೂ ಚಿತ್ರಿ ನಮ್ ಹೊ ವಾಜಿನಗರ್ ಹೊಲಾ
ಹ್ಮ್ ರೀ
ಅಲ್ಲಿ ಒಂದ್ ಬೂತ್ದ ಬೂತ್ ಚಾ ಅ ಮೂ ಕ ಚಾಲು ಮಾಡ್ರಿ ಶಡ ಬೂತ್ವಿ ಕಂಪ್ಲೇನ್ಟ್ ಮಾಡಿರಿ
ಬೋರ್ ಹೊಡ್ಬೇ್ರೀ ಸ್ವಂತ ನಿಮ್ದೇ ಆತದ್ರೀ ಮತ್ ಅವ್ರರು ಇವ್ರಿಗೆ ಕೇಳದ್ ನೀರ್ ಹಾಕ ಬೋರ್ ಹೊಡದಿತ್ರಿ ಸುಮ
ಹ ಹ ಬರ ಬರ ನೀರ್ ಬೀಳದಿದ್ರೆ ರಕ್ತ ಸುಮ್ನೆ ವೆಸ್ಟ್ ಆಗ್ತವಲ್ರಿ
ಚೆಕ್ ಮಾಡೋರು ಬರ್ತಾರಲ್ರರಿ
ಅವ್ರು ಹೊಮ್ಮೆ ಕರೆಕ್ಟ್ ಹೇಳ್ತಾರಾ ಕರೆಕ್ಟ್ ಹೇಳಲ್ಲ ಸುಮ್ ರಕ್ಕ ಅವ್ರಗ್ ಕೂಡ ಅವ್ರಿಗೆ ಕೊಟ್ಟಬಿಟ್ಟು ಅಂದ್ರ ಕೆಲ್ಸ ಆತಂತ ನಮ್ ಲೆಕ್ಕರು
ಹೌದ್ರೀ
ಹ್ಮ ಬೋರ್ ಹೂಡಸವು ನೀರ್ ಬಿಳಿಲ್ಲ ಮತ್ತ ಅವ್ರಿಗೆ ರೊಕ್ಕ ಕೊಟ್ಟಿ ಅವ್ರ ಅವರು ಅವರು ನೀರ್ ಮಾರೋರು ಇರ್ತಾರೆ ಹಂಗ ಯಾರಿಗರು ಮಾರರು ಮತ್ ಅವಾಗ ಸಿಗಲ್ ನೀರ
ಹ್ಮ್ ಹ್ಮ್
ಈ ಅಡಮ್ಮ ಅಡ ಪ ಮಾಡಡಿ ಮಾಡ್ಯಾರೆ
ಹೌದ್ರೀ ಹ್ಮ್ ಹ್ಮ್ ಹ್ಮ
ಬಟ್ಟ ಮಲ್ ರ
ಹ ಹ್ಮ್ ನಾವನು ಕಬ್ಬು ಇದು ಬಾಳೆ ಬೆಳ್ಬೇಕಕ್ಂತ ಮಾಡ್ತರಿ ಇಲ್ಲ ಅಂದ್ರೆ ನಮ್ಮಲ್ಲಿ ಮಂದಿ ಶುದಿ ಇಲ್ರಿ ಗಿಡಗಳು ಮುರಿದೆ ಬಾಳೆ ಅದಂದ ಕಿತ್ಕೊಂಡೋದೆ
ಹ್ಮ್್ಮ
ಈ ಕಬೇ ಬುಳ್ಳೆಯ್ರ ಕಬ್ ಈಳ್ಕೊಂಡು ಹೊಂಟರ ನ ಬರ ರ ಆಗಿಲ್ಲ ಅಂದನು ನಮ್ಮಲ್ ಮಂದಿ ಸ್ದಿಲ್ರಿ ಅದಕ್ಕೆ ಅದ್ರ ಸುತ್ತ ಬೇಲಿ ಹಾಕ್ಸವ್ರಿ ಮಂದಿ ಹೋಗಬೋರಧು ಅಂತ ಹೊಲಗೆ
ಬಲತರ
ಹ್ಮ ರೀ ಏನ್ ಮಾಡಕ್ರಿ
ಹಲ್ರಿ ರಾತ್ರಿ ಕರೆಂಟ್ ಬಿಟ್ಬಿಡೋದು ಯಾರು ಇಲ್ಲ ಕರೆಂಟ್ ಬಿಟ್ಬಿಡೋದು ಹೇಳದ ಗೋಡ್ ಬರದ್ರೀ ಹಿಂಗಾರಪ್ಪ ಕರೆಂಟ್ ಬಿಟ್ಟಿವ ಏನ್ ರೈತ ಅಂದ್ರ ನಿಮ್ಮ ಆತ್ಮಕ್ಕ ಏನ್ ರೈತ ಅಂದ್ರ ನಮ್ ಗೊತ್ತಿಲ್ಲ ಕಾದ
ಎಲ್ಲಿ ಹೋಲ್ ಬಿಡ್ಲ ಅಂತ ನಾವ್ ಸುಂಬ್ ಬಿಿಟ್ಟವ್ರೀ ಮಂದ ಜೀವ್ನೇ ಹಾಕ್ದ ಹಾಲಮಾಡದೀ ಹಂದಿರಂತ ಅವ್ರ ತಿಳ್ಕೊಬೇಕ್ರೀ ಬೆಳ್ಳಗುತ್ತ ಅಂದ್ಮ್ಯಾಗ ನಾವು ಆದ್ಮ್ಯಾಗ ತೊೊಂಡ್ರ ಏೋ ಒಂದ್ ಮಾತ್ರಿ ಇನ್ನು ಅರ್ಧ ಮುರ್ದ ಅ ಹೊ ಹೋಗಿಕ್ಕೆ ತೊಂಡ ಹತಾರೆ
ಅಕ್ಕೇನ್ ನೋ್ರ ದಲ್ರರಿ ಆದ್ರೂ ಕೂಡನುೂ ರೈತ ಅಂದ್ರನು ಸುಂದ ಇರ್ತೊಂಡಿರ್ತ ರೈತ ಅಂತ ಮನ್ಸ ಇರ್ತ ರೈತ ಅಂದ್ರ
ಹ್ಮ ರೀ ಮತ್ತೇನಲ್
ರಲ್ಲಲ್ಲ
ಆರಾಮ ತಿಳ್ಳ ಅಲ್ಲ
ಹ್ಮ ಆರಾಮೇವ್ರೀ ನೀವು
ಹಾ
ಆಯ್ತ್ರ ಅಷ್ಟತ ತವ್ರ ನಾನು
ಹ್ಮ